ಬಿಸಿ ಇದ್ಯಾ
ಹಾ
ಹ್ಮ ಹೇಳು ಊಟ ಆಯ್ತಾ ಊಟ ಆಯ್ತಾ
ಊಟಾ ಆಯ್ತು ಹ ಬಿಸಿ ಇದ್ದೆ ಸ್ವಲ್ಪ ಊಟ ಆಯ್ತು ನಿಮ್ದ ಆಯ್ತಾ
ಹ್ಮ್ ಹ್ಮ ಆಯ್ತು ನೋಡು
ಆಯ್ತಾ ಹ್ಮ್ ಅದೇ ಹಾ
ಇಲ್ಲ ಮಾಡತ
ಅಲ್ಲ ಅಲ್ಲ ಹ್ಮ ಇಲ್ಲ ಮಾತಾಡ ಮಾ ಹ್ಮ್ ಮಾತಾಡ ಹ್ಮ್ ಹ್ಮ್ ಹಾ ಇಲ್ಲ ಮತ್ತೆ ನಾನ್ ಮತ್ತೆ ಕೆಲ್ಸ ನೋಡ್ಕೊತೀನಿ ಈಗ ಮಾತಾಡ ಹ್ಮ ಏನಿಲ್ಲ ನೋಡು ಹೇಳ್ಬಕ್ ಹ್ಮ್ ಇಲ್ಲೆ ಹೊಸಪೇಟೆಗೆ ಹೋಗಿದ್ವಿ ನಾವು ಹ್ಮ್
ಹೌದಾ ಹ್ಮ್ ಹ್ಮ್ ಹ್ಮ್ ಏನ್ ಹೊಸಪೇಟೆಗೆ ನೋಡಕ್ ಹೋಗಿದ್ರಾ
ಹೊಸಪೇಟೆ ನಮ್ಮ ಸೋದರ ಮಾವನ ಮಗ ಅದಾನ್ ಅಲ್ಲಿ ಹಾ, ಅದಕ್ಕ ಅವರು ಮ ಮ ಡೆಲಿವರ್ ಆಗಿತ್ತು ಅವನ್ ಹೇಂತಿದು. ಹ್ಮ್. ಅದಕ್ಕಾಗಿ ಹುಡ್ಗನ್ ನೋಡಣ ಅಂತ ಹೋಗಿದ್ವಿ ಹ್ಮ ನೋ ನೋಡಿದ ದಿಲ್ಲ ಇನ್ನು ಎಲ್ಲಾರ ಹೋಗಿ ನೋಡಿ ಬಂದ್ರು ನಮ್ಮವರು. ನಾನು ಹೋಗಿದ್ದಿಲ್ಲ ಹ್ಮ ಅದಕಾಗಿ ಗಿ ಹೋಗಿ ಬಂದೀವಿ. ಅಲ್ಲಿ ಹೋಗಿ ಮತ್ತೆ ಮುಂಜೆಲೇ, ಬೆಳಗ್ಗೆ ಹೋದ್ವಿ ಇಲ್ಲಿಂದಾನ. ಹೋಗಿ ಹ್ಮ ಆ ಹುಡ್ಗನ್ ನೋಡ್ಕೊಂಡು, ನಾ ಅವ್ರ ಮನೇಲಿ ಮಧ್ಯಾಹ್ನ ಊಟ ಮಾಡ್ಕೊಂಡು,
ಏನ್ ಮಾಡಿದ್ರ ಅಡಿಗೆ ಅವರು ಊಟಕ್ಕ.
ಅವರು ಶಾವ್ಗೆ ಪಾಯಸ ಮಾಡಿದ್ರು. ಹ್ಮ್ ಅನ್ನ, ಪಪ್ಪು, ಹ್ಮ ಸಾರು, ಸ್ಣೆ ಗೆ, ಆಲೂ ಫ್ರೈ, ರಸಾಮು, ಹಾ ಎಲ್ಲ ಹ್ಮ ಮಾಡಿದ್ರು. ಹ್ಮ ಚೆನ್ನಾಗ ಮಾಡಿದ್ರು. ಅವ್ರಮ್ಮ ಅವ್ರಮ್ಮ ಅಲ್ಲೇ ಹತ್ರ ಅದಾಳ, ಅವ್ರಮ್ಮನ ಬಂದು ಮಾ ಅವ್ರಮ್ಮನ ಅವ್ರ ಅಕ್ಕ ಬಂದು ಮಾಡಿದ್ರ್ ಅಡಿಗೆ ಹ್ಮ್. ಹ್ಮ್ ಅದೇ ಅಂಡ್ ಆ ಹುಡುಗಿ ಡೆಲಿವರಿ ಆಗೇ ಇತ್ತಲ್ಲ ಇನ್ನ ಹಡುಗಿ ಮಾಡಂಗಿಲ್ಲಲ್ಲ ಅದ್ಕ ಅವ್ರಮ್ಮರು ಅಲ್ಲೇ ಇದ್ರ. ಹಾ ಹ ಮಾಡಿದ್ರ ಹ್ಮ್ ಹ್ಮ್. ಊಟ ಮಾಡ್ಕೊಂಡು ಇನ್ನ ಸ್ವಲ್ಪ್ಪತ್ ಕುಂತು ಹ, ಹ ಇನ್ನೊಬ್ ಹುಡುಗಿ ದೊಡ್ಡ ಹುಡುಗಿ ಸ್ಕೂಲ್ಗ ಹೋಗಿದ್ಲು. ಹ್ಮ್,
ಹ್ಮ್,
ಹೋಗಿದ್ಲು ನಾವು ಊರಿಗ್ ಬರ ಮುಂಚೆ ಬಂದ್ಲು ಸ್ಕೂಲ್ದ. ಬಂದ್ರಾಕಿ ಅಕಿನ ಸವಲ್ಪತ್ತು ಮಾತಾಡ್ಸಿ, ಆಟಾ ಆಡ್ಸಿ, ಹಾಕಿ ಒಂದ್ ಸಪತ್ತು ಹ ಅದೇ. ಏನಾ ಮತ್ತೆ ಹೊಸಪೇಟೆ ಅಲ್ಲಿ ಡ್ಯಾ ಹ ಡ್ಯಾಮ್ ಹತ್ರ ಬಂದ್ವಿ ಮತ್ತೆ ಸಾಯಂಕಾಲ. ಅವ್ರ ಮನೆಯಿಂದ, ಹ್ಮ ಡ್ಯಾಮ್ ಹತ್ರ ಹೋಗಿ ಅಲ್ಲಿ, ಹ್ಮ್ ಡ್ಯಾಮ್ ನೋಡಿದ್ವಿ ಚೆನ್ನಾಗಿತ್ತು ಈಗ ಮಳೆ ಎಲ್ಲಾ ಸ್ಟಾರ್ಟ್ ಆಗ್ಯಾವಲ್ಲ. ಹ್ಮ್.
ನೀರ್ ಬಂದಾವೇನ್ ಡ್ಯಾಮ್ನಂಗ್ ಅಲ್.
ಹ್ಮ್ ಬಂದಾವೊ ಇನ್ನು ಅಷ್ಟು ಫುಲ್ ಆಗಿಲ್ಲ ಇನ್ನ ಹ್ಮ್. ಹ ಹ್ಮ್ ಬಂದವು ಚೆನ್ನಾಗೇ ಐತೆ ಆದ್ರರು. ಹೌದ ಅವಳ ಹ ಅದೇ ಒಂದ್ ಮೀಡಿಯಂ ಅದಾವ. ಹ್ಮ್ ಚೆನ್ನಾಗಿದ್ದವು. ಹ್ಮ್ ಅಲ್ಲಿ, ನಮ್ಮ ಗೆ ಪರ್ಚ ಪರಿಚಾರಗುತ್ತ ಹ್ಮ ನಮ್ಮವ್ರ ಪರಿಚಯ ಆದವರು ಇದ್ರು ಅಲ್ಲಿ ಡ್ಯಾಮ್ ಹತ್ರನೇ ಇದ್ರ ಅವರು. ಅವರು ಫಿಶ್ ಮಾರ್ತಾರಂತೆ ಊರಲ್ಲಿ.
ಹಾ ಅಲ್ಲೆ ಡ್ಯಾಮ ಸಿಕ್ತಾವಲ್ಲ. ಹಂಗೆ ತಗೊಂಡ್, ಹಂಗೆ ಮಾಡ್ತ, ಫ್ರೆಶ್ ಮೀನ್ ಸಿಕ್ತಾವ ನಮ್ಮ ಮತ್ತ ಅಲ್ಲಿ
ಏನ ಫ್ರೆಶ್ ಮೀನ ತಗೊಂಡಿದ್ರ, ತಗೊಂಡಿದ್ರ, ಅವ್ರ, ನಮಗೆ ಊರಿಗೆ ತಗೊಂಡ ಹೋಗ್ರಿ ಅಂತ ಕೊಟ್ರು ನಮಗೆ ಇನ್ನ ಅವರು. ಹ್ಮ್ ಹ್ಮ್ ಹೊಸಪೇಟೆಗ ಹೋಗಿದ್ದಕ್ಕ, ಎಲ್ಲಾ ಕೆಲ್ಸ ಆದ್ವು ಊರಿಗೆ ಹೋಗಿದ್ದ ಅದ್ಕಕ ಎಲ್ಲಾ ಕೆಲ್ಸ ಮುಗಿಸಕೊಂಡು. ಚೆನ್ನಾಗ ಆಯ್ತು. ಡ್ಯಾಮ್ ನೋಡ್ ಕೊಂಡ್ವಿ ಫ್ರೆಂಡ್ಸ್ ಮೀಟ್ ಆದ್ವಿ ರಿಲೇಷನ್ನ್ ಮೀಟ್ ಆದ್ವಿ ಹ ಎಲ್ಲ ನೋಡ್ಕಂಡ್ವಿ ಹ್ಮ್ ನಾವ್ ಮ ಬರಷ್ಟ ಒಳಗ ಎಷ್ಟ ಎಂಟು ಗಂಟೆ ಆಯಿತು ಹ್ಞೂ
ಹ್ಮ್ ಸರಿ ನಾ ಇಕ್ಕ ಹೋಗಿದ್ವಿ ನೋಡಮ್ಮ ಹ ಬೆಂಗ್ಳೂರ್ಗ್ ಹೋಗಿದ್ವ ಓದ್ವಾರದಾಗ ಅಲ್ಲಿ ಹ್ಮ್ ಬೆಂಗ್ಳೂರ್ಗ್ ಹೋಗಿದ್ವಿ ಅಲ್ಲಿ ಬಾಳ ಚೀಪು ಅದು ಚಿಕ್ಕ ಪೇಟೆ ಐತೆ ಮೆಜೆಸ್ಟಿಕ್ ಪಕ್ಕಕ್ಕ
ಓಹೋ ಹಾ ಹ
ಹೋಗಬೋದು ನಾವು ಹ್ಮ್ ನಡ್ಕೊಂಡ್ ಹೋಗ್ಬೋದು ಅಲ್ಲಿ ಚಿಕ್ಕಪೇಟೆಗೆ ಮೆಜೆಸ್ಟಿಕ್ಂದ ಹತ್ರ ಐತೆ ಆ ಕಡೆಯಲ್ಲಿಂದ ಈ ಕಡೆಗ್ ಬಂದ್ರೆ ಆಯ್ತ್ ನೋಡ ಅಷ್ಟೇ
ಆಯ್ತಾ ಹೌದೇನ ನನಗ್ ಗೊತ್ತೇ ಇಲ್ಲ ನೋಡು
ಹೌದೇನೆ ಅಲ್ಲಿ ಮತ್ ಬೆಳಿಗ್ಗೆ ಎಷ್ಟು ಐದುವರೆಗೆ ಹೋಗ್ಬೇಕಂತೆ ನಾವ್ ಎಲ್ಲ ಎಂಟು ಗಂಟೆ ಹತ್ತು ಗಂಟೆ ಸಾಯಂಕಾಲ ಹಂಗ ಹೋಗ್ ಅದೆಲ್ಲ ಬೆಳಿಗ್ಗೆ ಐದುವರೆಗೆ ಹೋದ್ರೆ ಫ್ರೆಶ್ ಕ ಬಂದ ಇರ್ತಾರ ಮಾಲ್ ಮಾಲ್ ಅಂದ್ರೆ ಇದೇ ಬಟ್ಟೆಗಳು ಅಷ್ಟ ಅಷ್ಟು ಕಡಿಮೆ ನೋಡು ಚೀಪ್ ಬಟ್ಟೆ ಗೋಳ್ ರೇಟ್. ಇನೂರ್ ರೂಪಾಯಿಗೆ ಹ್ಮ ಹಂಗ ಎಲ್ಲಾ ಕಡಿಮೆ ಕಡಿಮೆ ರೇಟಿಗೆ ಸಿಕ್ ಹ ಬಾಳ್ ಹ್ಮ್ ನಾವ್ ಏನ ತಗಬೋದು ಚಪ್ಪಲಿಗೋಳ್ ತಗೋಬಹುದು ಇದು ನೈಟಿಗಳು ಬಟ್ಟೆಗಳು ಡ್ರೆಸ್ ಟಾಪ್ಗಳು ಮತ್ತೆ ಕರ್ಟನ್ಗುಳು ಸೀರೆ ಗೊಂಬೆಗಳು ವಾಚ್ಗುಳು ಫ್ರೇಮ್ ಫೋಟೋಗೋಳ್ ಇಡ್ತಿವಲ್ಲ ಫ್ರೇಮ್ ಮತ್ತೆ ಮನೆಗ್ ಡೆಕೋರೇಷನ್ ಮಾಡವು ಪ್ರತಿಯೊಂದು ಸಣ್ಣ ಸಣ್ಣ ಹುಡುಗರು ಆದ್ರೆ ಸಣ್ಣವು ಟ್ಟಿದ್ ಹುಡುಗುರ್ಲಿಂದ ದೊಡ್ಡೋರ್ವರೆಗೂ ಚಪ್ಲಿಗಳು
ನೋಡ್
ಡಿಜೇನ್ ಡಿಜೇನ್ ಡಿಜೇನ್ ಚಪ್ಲಿಗಳು ಫೋನ್ ಕವರ್ ಎಲ್ಲಮ್ಮ ನೀನ್ ಏನ್ ಕೇಳ್ ಇಲ್ಲ ಎಲ್ಲಾ ಕಡಿಮೆ ರೇಟ್ ಇನ್ನೂರು ಇನ್ನೂರ ಐವತ್ತು ಟಾಪ್ ಹುಡ್ ಕೊಟ್ರೆ ಇಲ್ಲಿ ಐದನೂರ್ ಆರ್ರ್ ಕೊಟ್ಟಿತತಿವಿ ನಾವವು ಆ ಟಾಪ್ ಹುಡುಗೆ
ಹ್ಮ್ ಹ್ಮ್
ಹ್ಮ ಬೇರೆ ಇನ್ನೂರ್ ಇನ್ನೂರ ಐತ್ತಕ್ಕೆ ಬಂದ್ಬಿಡ್ತಾವ ಅಲ್ಲಿ ಅಷ್ಟು ಕಡಿಮೆ ರೇಟ ಅಲ್ಲಿ ಹ್ಮ್ ಅಲ್ಲಿನ ಹಾ
ಹ್ಮ್
ಅದ ಜನ ಅಲ್ಲಿಂದ ಅಲ್ಲಿ ಬೆಳಿಗ್ಗಿನವರು ಒಳ್ಳೆ ಸಿಕ್ತಾವ ಮತ್ತೆ ಕೆಲವು ಕಂಪ್ನಿವು ಈವ ದೊಡ್ಡ ದೊಡ್ಡ ಕಂಪ್ನಿ ಬಟ್ಟೆಗಳು ಒಂದ್ ಸ್ವಲ್ಪ ಹೊಲಿಗೆ ಬಿಚ್ಚಿರ್ತಾವನಕ ಅದ ರಿಜೆಕ್ಟ್ ಇ ಪೀಸ್ನಾಗ ಹಾಕ್ಬ ಬಿಡ್ತಾರ ಅವನ್ನೆಲ್ಲ ಅವ್ರು ಮಾರೋದಿಲ್ಲ ದೊಡ್ಡ ಹೆಸ್ರು ಆ ಆ ಕಂಪ್ನಿ ಬಟ್ಟಿಗಳು ಅವನ್ನ ಮಾರಕ್ ಹೋಗೋದಿಲ್ಲ ಹ ಅವನ್ನೆಲ್ಲಾ ವೇಸ್ಟ್ ಅಂತ ಲ ಸಪ್ರೇಟ್ ಇದ್ರಾಗ ಇಡ್ತಾರ ಅಂತವನ್ನ ಇವ್ರು ಕಡಿಮೆ ರೇಟಿಗೆ ಕೊಟ್ಟ ಕಡಿಮೆಮಾಡ್ತಾರಲ್ಲ. ಅವ್ರಿಗೆ ಕೊಟ್ಟ್ ಬಿಡ್ತಾರ ಕಡಿಮೆ ಅವ್ರು ಬರೇ ಇನ್ನೂರು ಮುನ್ನೂರು ಐದನೂರಕ್ ಎಷ್ಟು ಎರಡು ಮೂರ್ ಸಾವಿರ ಕೋರ್ಟ್ಗುಳ್ನ ಶರ್ಟ್ಗಳನ್ನ
ಹ್ಮ್
ಬೇರೆ ಇನ್ನೂರು ಮುನ್ನೂರು ಐದನೂರಕ್ ಮಾರ್ಬಿಡ್ತಾರ ಒಂಚೂರು ಹೊಲಗೆ ಬಿಟ್ಟಿರ್ತ್ತಾವ್ ಲೂಸ್ ಆಗಿರ್ತೈತೆ ಅಷ್ಟೇ ಆದ್ರೆ ಅಷ್ಟು ಕಡಿಮೆ ರೇಟ್ ಸಿಗ್ತಾವ್
ಸಿಗ್ತಾವ ಹ್ಮ್ ನಾವು ಹೋಗಿದ್ದೀವಿ ಬಿಡು ಏನ ಅಷ್ಟ್ ಹತ್ರ ಐತೆ ಮೆಜೆಸ್ಟಿಕ್ ಅಂತ ಗೊತ್ತೇ ಇಲ್ಲ ಹಾ ಅದಕ್ಕ್ಹಾಗಿ
ಐತಿ ಹ್ಮ್ ಮತ್ತೆ ಇನ್ನೊಂದ್ ಶಿವಾಜಿನಗರದಾಗ್ ಐತೆ ಶಿವಾಜಿನಗರ ಅಲ್ಲಿ ಗೂಡ ಶಿವಾಜಿನಗರ್ ಹೋಗ್ಬೇಕು ಅಲ್ಲಿ ಇಷ್ಟೇ ನಂಬರ್ ಬಸ್ ಅಂತ ಹಳ್ಕೊಂಡು ಹೋಗಬರು ಕರೆಕ್ಟ್ ಶಿವಾಜಿನ ನಗರದಾಗ ಬಿಡ್ತಾರ ಅಲ್ಲಿ ಕೂಡ ನೋಡಮ್ಮ ನೀನ್ ಏನ್ ಕೇಳ್ತಿ ಅಷ್ಟ್ ಕಡೆ ದೊಡ್ಡ ಮಾರ್ಕೆಟ್ ಅಂದ್ರೆ ಶಿವಾಜಿನಗರದಾಗ ನೀನ್ ಏನ್ ಕೇಳ್ತಿ ಎಲ್ಲಾ ಬಟ್ಟೆಗಳು ಕಡಿಮೆ ಕಕ್ ಹನ್ನು ಕಡಿಮೆ ಚಪ್ಲಿಗಳು ಕಡಿಮೆ
ಹಾಂ
ನೀನ್ ಎಲ್ಲಾ ರೇಷನ್ ಮತ್ತೆ ತಿನ್ನಕ್ಕೆೇಳು ವೆರೈಟಿ ವೆರೈಟಿ ಪಾನಿಪುರಿ ಪೋರಿ ಮತ್ತೆ ಒ ಸಮೋಸಗಳು ಮತ್ತೆ ಸ್ವೀಟ್ ಐಟಂ್ಗಳು ಬಾರಿ ಉದ್ದಕ್ ತಿನ್ಕಾ ಅಂತ ಹೋಗಿ ಶಾಪಿಂಗ್ ಮಾಡು ಹೆಂಗನ ಮಾಡು ಅಷ್ಟ ಚೆನ್ನಾಗಿರ್ತತಿ ಕಡಿಮೆ ಕಡಿಮೆ ರೇಟ್ ಕಟನ್ಗಳು ಕೂಡ ಎಲ್ಲ ಹ್ಮ ಯಾವಾಗ ನಾವವು ಹೋಗ್ಬೇಕು ಶಾಪ್ ಹಂಗೆ ಶಿವಾಜಿನ ನಗರ ಕ ನಾವು ಹೋಗ್ಬೇಕು ಹಕ್ಕೋ ಇಲ್ಲ ಚಿಕ್ಕಪೇಟೆಗನ ಹೋಗ್ಬಕ್ ನೋಡ ಹ್ಮ್
ಸೇರಿ ಒಂದ್ಸತಿ ಹೋಗಿ ಬರ ನಾವು ಬೆಂಗಗಳೂರಿಗೆ ಹ್ಮ್ ಅದೇ ಹ್ಮ ಹದ್ ಬರಾನ
ಮತ್ತ ಅಲ್ಲ ಶಿವಾಜಿನಗರದಾಗ ಚರ್ಚ್ ಐತೆ ಅಲ್ಲೇ ಚರ್ಚ್ ಬಗ್ಲಿಗೆ ಎಲ್ಲ ಇದ್ರಾಗ ಅದನು ಯಾರಾದ್ರೆ ನನ್ ಚರ್ಚಿಗೆ ಹೋಗಕ ಹೋಗಿ ನಮಸ್ಕಾರ ಮಾಡ್ಕೊಂಡ ಬಂದಿದ್ದು ನಾವ ಒಂದ್ಸರ್ ಹೋಗಿ ಮತ್ತೆ ಇನ್ನೊಂದು ಆದ್ರೆ ಗಿರಿನಗರ ಅಂತ ಐತಿ ಗಿರಿನಗರದಾಗ ಇದು ಆಂಜನೇಯ ಗುಡಿ ಐತೆ
ಹೌದಾ
ಗಿರಿನಗರ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಅಂತ ನೀನ್ ಏನಾನ ಅನ್ಕೊಂಡು ಪೂಜಂ ಒಂಬತ್ತು ವಾರ ಐದು್ ವಾರ ಅಂಗ ಪೂಜೆ ಮಾಡ ಮೂರು ವಾರ ಹಂಗ ಪೂಜೆ ಹೋಗಿ ಏನಾನ ಹಾಕ ಅರಕೆ ಬೇಡ್ಕಂಡು ಆ ಒಂದ್ ಕಾಯಿ ಕೊಡ್ತಾರ ಅವರು ಅವ್ರ ಅಲ್ಲೇ ಕಾಯಿ ಕೊಡ್ತಾರ ಆ ಕಾಯಿ ತಗೊಂಡು ಕಾಯಿ ಮೇಲೆ ಒಂದ್ ನಂಬರ್ ಬರೀತಾರ ಆ ನಂಬರ್ ಬರ್ದು ಹ್ಮ ಅದನ್ ತಗೊಂಡೋಗಿ ಇಷ್ಟನೇ ನಂಬರ್ನಾಗೆ ಹೋಗ ಕಟ್ಬೇಕಕ್ ನಾವು ಯಾಕಂದ್ರೆ ಎಷ್ಟ ತಕೊೊಂಡ್ ಕಡ್ತಾರಲ್ಲಾ ಮತ್ತೆ ಬಿಚ್ಕಣಕ್ ನಮ್ ಕಾಯೇ ನಾವವು ಬಿಚ್ಕಬೇಕಲ್ಲ ಇವಾಗ ಅಷ್ಟು ಒಂದು ಇನ್ನೂರು ಮುನ್ನೂರು ಕಾಯಿಗಳಳಗ ನಿನ್ ಕಾಯಿ ಕಟ್ಟಿದ್ರೆ ನಿನ್ ಕಾಯಿ ಅಂತ ಹೆಂಗ ಗೊತ್ತಾಗತದೆ
ಹಾ ಹೌದಲ್ಲ ಕರೆಕ್ಟ್ ಅಲ್ಲ ಹ್ಮ್ ಹ್ಮ್ ಹೌದೌದು ಹ್ಮ್ ಹ್ಮ್
ಸೀಡಿ ಅಂತೇಳಿ ಹಿಂಗ ಹಿಂಗ ಕಾಲಮ್ಗಳು ಮಾಡ್ಬಿಟ್ಟಿರ್ತಾರ ಏನಾಗ ಇಪ್ಪತ್ತೊಂದು ಬಿ ನಗ ಮೂವತ್ತೆರಡು ಹಂಗ ಎ ಬಿ ಅಂಗ ನಂಬರ್ಗಳುಗಳು ಜೆ ಎಚ್ ಐ ಜೆ ವರೆ ಹ್ಮ್ ಅಲ್ಲೇ ಅವರ್ಗ ಅ ಅದ್ರಂಗ ಆ ಕಾಯಿಗಳ್ನ್ನ ಅಲ್ಲಿ ಏನ್ ಮಾಡೋದು ಕಟ್ಟಕಿನ ಮುಂಚೆ ಕೈಯಾಗ ಹಿಡ್ಕೊಂಡು ದೇವರ ಮುಂದೆ ಕುಂತ್ಕೊಂಡ್ರೆ ಅವ್ರು ಮಂತ್ರ ಹೇಳ್ಕೊಡ್ತಾರ ಕಾಯಿ ಕಟ್ಟೋರು ಈ ಮಂತ್ರ ಮಂತ್ರ ಹೇಳ್ರಿ ಕಾಯಿ ಬಿಚ್ಚ ಅವರು ಈ ಮಂತ್ರ ಹೇಳ್ರಿ ಅಂತ ಹೇಳ್ತಾರ ಅವರು
ನೋಡ ಹಾ ಹಾ
ಅ ಒಂದ್ ಮಂತ್ರ ಹೇಳ್ಕಡ್ತಾರೆ ಕೈಯಾಗ ಹಿಡಕೊಂಡ್ ಮಂತ್ರ ಹೇಳಿ ಹೇಳಿಲಾ ಅಷ್ಟ ಹೇಳ್ತಾರ ಅವ್ರು ನಿಮ್ ಕೋರಿಕೆ ಒಂದ ಯಾವ್ದಾದ್ರು ಒಂದ್ ಬೇಡಿಕೆ ಬೇಡ್ಕೇಳ್ರಿ.
ಹ್ಮು
ಹ್ಮು ಆತರ ಎಲ್ಲಾ ಹೇಳ್ತಾರ. ಅ ಹೇಳಿದ್ಮೇಲೆ ನಾವ ಅದನ್ನ ಒಂಬತ್ತು ಸುತ್ತು ಹಾಕ್ಬೇಕು. ಪ್ರದಕ್ಷಣೆ ದೇವರಿಗೆ ಹ್ಮು ಪ್ರದಕ್ಷಣೆ ಹಾಕ್ಬಿಟ್ಟು ಟ್ಟು ಅದನ್ನ ಅವ್ರು ಒಂದ್ ಚೀಟಿ ಕೊಟ್ಟು ಕೊಡ್ತಾರಲ್ಲ ಯಾವದ್ರಲ್ಲದ್ರಾಗ್ ಅದರಿಂದೆ ಒಂದ್ ಮಂತ್ರ ಇರ್ತತೆ ಆಂಜನೇಯ ಸ್ವಾಮಿದು ಆ ಮಂತ್ರನ ಪ್ರದಕ್ಷಣೆ ಹಾಕ್ಯ ಅಂತ ಎಷ್ಟು ಇಪ್ಪತ್ತೊಂದ ಪ್ರದಕ್ಷಣೆ ಹಾಕ್ಬೇಕ್. ಅನಕೊಂಡ್ ನೂರ ಎಂಟು ಸರೆ ಅನ್ಬೇಕ ಅದನ್ನ. ಅನ್ಕೊಂತ ಪ್ರದಕ್ಷಣೆ ಆ ಹಾಕಿ ಅವ್ರು ಒಂದ್ ಕೊಟ್ಟಿರ್ತಾರಲ್ಲ ಇಂತ ಹತ್ರ ಕಟ್ಬೇಕಂತ.
ಹೌದಾ ಹಾ.
ಅಲ್ಲಿ ಆ ಕಾಯಿ ತೊಗೊಂಡು ಹೋಗಿ ಕಟ್ಬಿಟ್ರೆ ಆಯ್ತು ಮತ್ತೆ. ಮೂರ್ ವಾರ ಆದ್ಮೇಲೆ ಬರ್ರಿ ಅಂತಾರ ಮೂರು ವಾರ್ ವಾರ ಮೂ ಮತ್ತೆ ಮೂರು ವಾರ ಅಂದ್ರೆ ಮಧ್ಯದಾಗ ಎರಡು ಶನಿವಾರ ಬರ್ತಾವಲ್ಲ ಆ ಎರಡು ಶನಿವಾರನ ನಾವ್ ಹ್ಮು ನಾವ್ ಎಲ್ಲಿ ಇರ್ತೀವಿ ಅಲ್ಲೇ ಅದೇ ಅಲ್ಲಿ ಅದೇ ಊರಾಗ ಆಂಜನೇಯ ಗುಡಿಗೆ ಹೋಗಿ ಇಪ್ಪತ್ತೊಂದು ಪ್ರದಕ್ಷಣೆ ಹಾಕಿ ಆ ಮಂತ್ರ ನೂರು ಎಂಟು ಸರಿ ಆ ಮಂತ್ರ ಹೇಳಿ ಮೂರನೇ ವಾರಕ್ ಮತ್ತೆ ನಾವ್ ಎಲ್ಲಿ ಕಾಯಿ ಕಟ್ಟಿರ್ತೀವಿ ಅಲ್ಲಿಗ್ ಹೋಗ್ಬೇಕ್.
ಓ ಓ ಹ್ಮು.
ಹ್ಮು ಹೋಗಿ ಮ ಮತ್ತೆ ಅವ್ರ ಮಂತ್ರ ಅವಾಗ ಮತ್ತೆ ಹೇಳ್ತಾರೆ ಅವ್ರ ಪ್ರದಕ್ಷಣ ಹಾಕಿ ಅವತ್ತ್ ಅಲ್ಲಿ ಪೂಜೆ ಮಾಡ್ತಿವಲ್ಲ ಮತ್ತೆ ಕಾಯಿ ಬಿಚ್ಚ ಚರಿ ಮಂತ್ರ ಹೇಳ್ರಿ ಅಂತಾರ ಕಾಯಿ ಬಿಚ್ಬೇಕಾರ ಮಂತ್ರ ಹೇಳಿ ಆ ಕಾಯಿ ಬಿಚ್ಕಂಡು ಮನೆಗ್ ತರ್ಬೇಕ ಅದನ್ನ್ ಮನಗ್ ತಗೊಂಬಂದ ಪೂಜೆ ಮಾಡಿ ಕಾಯಿ ಒಡ್ದ್ ಪ್ರಸಾದ ತಿನ್ನೋದು. ಹ್ಮು ಆತರ ಇರ್ತತೆ ಹ್ಮು ಸರಿ. ಹ್ಮು ಸರಿ ಸರಿ ಹ್ಮು.